ಹಲೋ
ಹಲೋ ಹಾ ಸರ್ ಊಟ ಆಯ್ತಾ ಊಟ ಆಯ್ತಾ ಅಂದೆ ಹೌದಾ ಏನ್ ಮಾಡ್ತಾ ಇದ್ದೀರಾ
ಸುಮನ್ ಕೂತಿದ್ದೆ ಮೇಡಂ ಕರಂಟ್ ಇರಲಿಲ್ಲ ಕರೆಂಟ್ ಇಏರ್ನಿಲ್ಲ ಸುಮ್ ಕೂುದ ಮನೇಲ್ಲೇ
ಹ್ಮ ಹೌದಾ ಅದೇ ಇವತ್ತು ಇ ಡ್ಯೂಟಿ ರಜಾ ಸಂಡೆ ಅದಕ್ಕೆ
ಹಾ ರ ಜ ಮೇಮ್ ರಜೆ ಇವತ್ತು ಬಾನುವಾರ ನ ರಜೆ ಮೇಡಮ್ ಬೇರೆ ಕ್ರ ಮಟ್ಲ್ಡೆ ಇದ್ರೆ ಇ ಇರ್ತದೆ ಬಾ ನರ ಒಂದ ದನ್ ಮಾತ್ರಜಾ
ಹಾ ಸರಿ
ನಮ್ಮಲ್ಲಿ ಎಂಟು ಜನ ಇದೀವಲ್ಲ ಮಕ್ಕಳೆಲ್ಲ ಇಲ್ಲ ಇಲ್ಲ ಮೇಡಮ್ ಅವರು ತಂದೆ ನಮ್ಮ ಅಜ್ಜಿ ಅವರ ತಾತದ ಮನ್ಗ ಹೋಗಿದಿದ್ದಾರೆ
ಹೌದಾ ತಾತನ್ ಮನೆ ಯಾವ್ದು. ರಜಕ್ ಹೋಗಿದ್ದಾರೆ ಏನೇ ಅಲ್ಲಿಗೆ ಹಾ ಸರಿ ಸರಿ ಹ್ಮ್
ಹಾಗಾದ್ರೆ ನೀವ ಒಬ್ರೆ ನಿಮ್ಮ ಅಪ್ಪ ಅಮ್ಮ ನೀವು ಹ ಮೂರೇ ಜನ
ನಮ್ಮ ಅಪ್ಪ ಅಮ್ಮ ನಮ್ಮ ತಂಗಿ ನಮ್ಮ ಅಕ್ಕನ ಮಕ್ಕಳು ಇಬ್ರು ಈಗೆ ಸದ್ಯಕ್ಕೆ ಇರೋರು ಅಂದ್ರೆ ಅವರು ಇಲ್ಲ ನಮ್ಮ ಅಪ್ಪ ಅಮ್ಮ ಅವರು ಅ ಅವ್ರ ಕಡೆ ಹೋಗಿದ್ರೆ ಹ ಹ ನನ್ ಮತ್ತೆ ನಮ್ಮ ಅಕ್ಕರ ಮಕ್ಳು ಇಬ್ಬರು ಇದ್ದಾರಷ್ಟೇ
ಹೌದಾ ಅವ್ರೇನ್
ಅವರೇನೋ ಒಬ್ಬ ಡಿಗ್ರಿ ಒಬ್ಬ ಡಿಗ್ರಿ ಒಬ್ಬ ಈಗ ದೊಡ್ಡವ್ ಇನ್ನೊಬ್ನು ಈಗ ಪಿ ಯು ಸಿ ಸೇರಬೇಕು ಎಷ್ಟು ಈಗ ಪಾಸ್ ಆಯ್ತ ಸೆಕೆಂಡ್ ಐಟಂಲಿ
ಹೌದಾ ಹ ಅವ್ರು ಯಾವರು ಮದ್ವೆ ಮಾಡಿದ ಯಾರ್ ನೀವು
ಅವ್ರ ಕಿತ್ಕಳ್ಳಿ ಕ್ಕಳಿ
ಹ ಆ ಕಡೆ ಗೊತ್ತಿಲ್ಲ ನಂಗೆ ಅಂದ್ರೆ ಯಳಂದೂರು ಆತರ ಮೇನ್ ಊರ್ಗಳು ಗೊತ್ತು ಅದ್ರ ಪಕ್ಕ ಸಣ್ಣ ಪುಟ್ಟ ಹಳ್ಳಿಗಳು ಗೊತ್ತಿಲ್ಲ
ಗೊತ್ತಿಲ್ಲ ಎಲ್ಲಾದೂರು ಬಂದಿದರಾ
ಎಳಂದೂರು ಅಂತಂದ್ರೆ ಎಳಂದೂರ್ಗೊ ರೋಡ್ ಸೈಡ್ ಮಾಲೇಶ್ವರ್ನ್ನು ಬಿಟ್ಟಕ್ಕೆ ಹೋಗುತ್ತಿವೆ
ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಎಂದಾದರು ನೋಡಿರ್ತೀನಿ ಹಾ ಹಾ ಹಾ ಹಾ
ಸುಮಾರು ಸರಿ ಹೋಗಿದ್ದೀವಿ ನಿಮ್ಮ ಬೆಟ್ಟಕ್ಕೆ
ಹಾ ಹಾ ಹಾ
ಅದರಿಂದ ಗೋವಗ್ಹೋಗಿದ್ದೀವಿ ಅಷ್ಟೇ. ಎಡಂದೂರ್ಗೆ ಅಂತ ಬಂದಿಲ್ಲ ಹ್ಮ್
ಹಾ
ಬೇಗಾರ್ ಕೊಳ್ಳೆಗಾಲಕ್ಕ ಒಂದೆರಡು ಸಾರಿ ಬಂದಿದ್ದೀನವಿ ಬಂದಿ ಕೊಳ್ಳೆಗಾಲಕ್ಕೂ ಬಂದಿದ್ದಿವಿ ಬಿಡಿ ಅಂದ್ರೆ ಮಲ್ಲೇಶ್ವರ ಬೆಟ್ಟ ಹೂಂ ಅಲ್ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅಲ್ಲೇ ಹೋಗ್ಬೇಕಲ್ಲು ಹೌದು ಅಲ್ಲಿ ಹೋಟ್ಲು ಅದು ಇದು ಶಾ ಶಾಪಿಂಗ್ ಏನ್ ಬಂದಿದ್ವಿ
ಹಾ ಹಾ ಹಾ ಚೆನ್ನಾಗಿ ನ ಮಾಡಸ್ಬೇ
ಹ್ಮ್
ಫೇಮಸ್
ಎಲ್ಲಿ ಎಲ್ಲಿ ಕೊಳ್ಳೇಗಾಲ
ನಾವು ಕೊಳ್ಳೇಗಾಲನೆ ಜಾಸ್ತಿ ಹೋಗೋದು.
ಹಾ ನಾವು ಮೈಸೂರು
ಮೈಸೂರಾ ಮೈಸೂರು ಹ ನಾವ ನಮ್ಮಲ್ಲೆಲ್ಲ ಈ ಕಡೆಲ್ಲಾ ಫುಲ್ ಎಲ್ಲಾ ಬರೀ ಕೊಳ್ಳಗಲ್ಲಾನೇ ಜಾಸ್ತಿ
ತ್ರ ಅಲ್ವಾ
ಹಾ ಇದತ್ರ
ನಮ್ಗೆ ನಾ ನಾವ್ ಹೆಂಗೆ ಅಂದ್ರೆ ಮದ ನಮ್ಗೆ ನನ್ ಗುಂಡುಪೇಟೆ ಎರಡು ಸಮ ವು ಅಂದ್ರೆ ಗುಂಡ್ಲುಪೇಟೆಗೆ ಹೋದ್ರು ಸೇಮ್ ಬಸ್ ಚಾರ್ಜು ನಗರ್ ಕ್ಕ್ ಹೋದ್ರು ಸೇಮ್ ಬಸ್ ಚಾರ್ಜು.
ಸೆಮ್ ಬಸ್ಚಾರ್ಜ ಹಾ ಹಾ
ನೀವ್ ಮೈಸೂರ್ಗ್ ಅಂದ್ರೆ ಮೈಸೂರ್ಗೋದ್ರೂನು ಆ ಈಗ ಎಂಬತ್ತೆರಡ್ ರೂಪಾಯಿನೆ ಗುಂಡ್ಲು ಪೇಟೆಗ್ ಹೋಗಿ ಗುಂಡ್ಲುಪೇಟೆಯಿಂದ್ ಮೈಸೂ ಗೋದ್ರೂನು ಎಂಬತ್ತೆಡ್ ರೂಪಾಯ್ನೆ. ಸೇರಿ ಈಗ ಬುನಾನ ಮತ್ ಹ್ಮ ಮದ್ಯ ಇದ್ದೀವಿ ಅಲ್ವಾ ಇದ್ರಿಂದ ಮಾಮೂಲಿ ಹಿಂಗ್ ಹೋದ್ರು ನಗರಕ್ ಹೋದ್ರು ಅಷ್ಟೇ ಬಸ್ ಚಾರ್ಜುನು ಗುಂಡ್ ಬಗ್ ಹೋದ್ರುನು ಅಷ್ಟೇ ಬಸ್ಸಲ್ಲಿ ಯ ಕಡೆಯಿಂದನ್ನ್ ಮೈಸೂರ್ ಹೋಗ್ಬೋದ್ ನಾವು.
ಹಾ ಸರಿ ಸರಿ ಸರಿ ಸರಿ ಗೊತ್ತಾಯ್ತು ಗೊತ್ತಾಯ್ತು ಅಲ್ಲಿ ಹೋಗ್ಬೋದು ಆ ಕಡೆ ಹೋಗ್ಬೋದು ಹ ನ ಳು ಮಾರ್ಗವಾಗಿ ಹೋಗು
ಹ್ಮ ಹ್ಮ್ ಹ್ಮ ಹೌದು ಆದ್ರಿಂದ ನಾವು ಇಲ್ಲಿ ಯಾವ್ ದು ಮೈಸೂರು
ಮೈಸೂರು ಹೋಗ್ಬಿಡ್ತಿರಿ ಹ ಹಾ ಹಾ ಹಾ
ಗುಂಡುಪೇಟೆ ಕಡೆಯಿಂದಾಸ್ ಹೇಳ್ಬೇಕು ನೀವೇ ನಾಳೆ ಓ ನೋಡಿದ್ದೀನಿ. ಎರಡು ಎರಡೂ ನಗರ
ಹ್ಮ್ ಮತ್ತೆ ಎಜುಕೇಶನ್ನೆಲ್ ಎಲ್ಲು ಓದಿದ್ದು ಎಲ್ಲು ಯಾವ್ ಕಾಲೇಜ್ ಓದಿದ್ದು.
ನಾನು ಜೈಸಸ್ ಎಜುಕಷನ್ ಅಂದು ಜೈ ಜೈಸೆಸ್ ನು ಗುಂಡ್ಲುಪೇಟೆ.
ಗುಂಡ್ಲುಪೇಟೆ ಹಾ ಹಾ.
ನಂದು ಎಂಟ್ರ ಎಂಟರಿಂದ ಡಿಗ್ರಿ ಮುಗಿಯೋ ತನಕನೂ ಜೆ ಎಸ್ ಎಸ್ ಸಂಸ್ಥನೆ.
ಹಾ ಹಾ ಡಿಗ್ರಿ ಗಂಟ.
ಹಾ ಹ್ಮ್ ಏತ್ ನೈನ್ತ್ ಟೆಂತ್ ತು ಜೆ ಎಸ್ ಎಸ್ಸೇ. ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ಡಿಗ್ರಿನು ಜೈಸಿಸ್ಸೇ.
ಹ್ಮ ಹ್ಮ ಹ್ಮ ಹ್ಮ್
ಎಲ್ಲ ಜೆ ಎಸ್ ಎಸ್ ಸಂಸ್ ತೆನೆ. ಎಂ ಎ ಮಾನಸ ಗಂಗೋತ್ರಿ.
ಮೈಸೂರು
ಹಾ ಮೈಸೂರು ಮಾನ
ಮಾನಸಗಂಗೋತ್ರಿ ಮೈಸೂರು ಹ್ಮ ಹ್ಮ್ ಹ್ಮ್ ಅಲ್ಲೂ ಚೆನ್ನಾಗಿದೆ ಮಾನಸ ಗಂಗೋತ್ರಿ.
ಅಲ್ಲಿ ಮಾಸ್ಟರ್ಸು ಹ್ಮ್ ನಗರ ಏಯ್ತ್ ನೈನ್ತ್ ಟೆಂತ್ ತು ಉಡಿಗಲ ಹ ಫಸ್ಟ್ ಪ್ಯು ಆ ಫಸ್ಟ್ ಪ್ ಫಸ್ಟ್ ಪಿ ಯು ಸಿ ಇಂದ
ಉಡಿಗಾಲದಲ್ಲಿ ಉಡಿಗಾಲದಲ್ಲೂ ಅವೇರ್ನೆಸ್ ಮಾಡಿ ಅಣ ಬಂದೆ. ಉಡಿಗಾಲದಲ್ಲಿ ಜೇಸಿಸ್ ದಲಿ
ಹೌದು ನಾವು ಈ ಯಾವ್ಲಿ ಬ್ಯಾಚು ಹೊಯ್ ತುಂಬಾ ಹಿಂದಲ್ ಬ್ಯಾಚುನು ಅಂದ್ರಿಂದ ಗೊತ್ತಿಲ್ಲ.
ಹ್ಮ್ ಎಷ್ಟನೇ ಬ್ಯಾಚ್.
ಹ್ಮ್ ನಾವು ಎರಡು ಸಾವಿರದ ಹನ್ನೊಂದು ಆ ಹಾ ಹನ್ನೊಂದ್ ನಡಚನೆ.
ಅಲ್ಲಿ ಆ ಹಾ ಹಾ ಹಾ ಆ
ಅವಾಗ್ ನೀವ್ ಜಾಬ್ಗೆ ಸೇರಿರಲ್ಲ ಬಿಡಿ. ಹ್ಮ್
ಅವತ್ತಿಂದ್ದೇನು ಇರ್ಲಿಲ್ಲ ನಾವ್ ಜಾಬಲ್ಲಿ
ಹ್ಮ್
ಅವಾಗೇಂದ ಏನೇನಿಲ್ಲ ಎರಡ್ ಸಾವಿರದ ಹನ್ನೊಂದ್ರಲ್ಲಿ ಏನಿಲ್ಲ ನಾವ್ ಎರಡ್ ಸಾವಿರದ ಹದಿನೇಳೇನ ಚೈಲ್ಡ್ ಲೈನ್ ಬರ್ದ್ ಎರಡ್ ಸಾವಿರದ ಹದ್ ದ್ರೆ ಹದ್ನೈದ್ರಲ್ಲಿ ಅವಾಗ ಏನ್ ಜಿ ಓ ಚೆಂಜ್ ಜೇಗಾರಿಂದ ಗುಂಡ್ಲು ಪೇಟೆ ಭಾಗ ಮತ್ತೆ ಅಂದೂರ್ ಭಾಗದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ವಿ. ಸಾಧನಾ ಸಂಸ್ಥೆಯಲ್ಲಿ.
ಹ್ಮ್ ಹ್ಮ್
ಮಾಡೋದಕ್ಕೆ ನಮ್ಗೆ ಇಲ್ಲಿ ಅವಕಾಶ ಆಯ್ತು. ಅಲ್ಲಿ ಏನ್ ವರ್ಕ್ ಮಾಡ್ಲಿಲ್ಲಂದ್ರೆ ಕಷ್ಟ ಆಗ್ತಿತ್ತು. ತಗತಾ ಇರಿ. ಅಲ್ಲಿ ಸರ್ಕಾರ ಒಂದ್ ಆರ್ಡರ್ ಮಾಡ್ತು, ಯಾರೊ ಅಂದೆ. ಚೈಲ್ಡ್ ಲೈನ್ಲಿ ಕೆಲಸ ಮಾಡ್ ರಿ ಅವ್ರನ್ನೇ ತಗೋಬೇಕು ನೀವು, ಬೇರೆ ತಗಳಂಗಿಲ್ಲ ಅಂತ ಮಾಡದಕ್ಕೆ ನಮ್ಮನ್ನೆಲ್ಲ ಜಾಯ್ನ್ ಮಾಡ್ಕ ಕದರು
ಹಾ ನಿಮ್ದು ಹೆಂಗೆ ಇದು ಹ್ಮ್ ಗೌರ್ಮೆಂಟ, ಗ ಗೌರ್ಮೆಂಟ್ ರೀತಿನ ಪ್ರೈವಂಟ್ ರೀತಿನ ಹ?
ಅಲ್ಲದು ಗೌರ್ನಮೆಂಟೆನೆ ಅದ್ರೆ ಏಜನ್ಸಿ ಮುಖಾಂತರ ರನ್ ಮಾಡ್ ತರ್ ನೋಡ್ ಔಟ್ ಸೋರ್ಸ್ ತರ
ಹ್ಮ್ ಹ್ಮ್ ಹ್ಮ್
ಏಜೆನ್ಸಿ ಏಜನ್ಸಿ ಮುಖಾಂತರ ಫಂಡ್ ಎಲ್ಲಾ ಸೆಂಟ್ರಲ್ ಗರ್ಮೆಂಟ್ದು ಪುಲ್ಲು ಅವ್ರು ಅಮೌಂಟ್ ಕೊಡ್ತಾರೆ ಜಸ್ ಮುಖಾಂತರ ರನ್ ಮಾಡ್ತಾರೆ ಒಟ್ ಇಲಾಖೆ ಒಳಗಡೆನೆ.
ಹಾ ಆದ್ರೆ ಇಲಾಖೆ ಒಳಗಡೆ ಆದ್ರೆ ನಿಮ್ದು ಈ ಗೌರ್ನ್ ಅಂತ್ ಇದ್ ಯಾವ್ದ್ ಬೀಳತ್ತೆ.
ಅ ಅವ್ ಅಲ್ಲಿ ಗೌರ್ನಮೆಂಟ್ ಔ ಔಟ್ ಸೋರ್ಸಲ್ ವರ್ಕ್ ಮಾಡ್ತಾರೆ ನೋಡಿ ಆತರ ಟೆಂಡರ್ ಬೇಸ್ ಮೇಲೆ ಹ ಹೌದು ಇದೇನ್ ಎಕ್ಸಾಮ್ ಏನ ಬರ್ದೇನ ಹೋಗಿಲ್ಲ.
ಹ್ಮ್ ಹ್ಮ್ ಹ್ಮ್
ಮಾಡೋದಕ್ಕೆ ಅವಕಾಶ ಸಿಕ್ತು ಅಷ್ಟೇ
ಅದೇ ಹ ಎಕ್ಸ್ಪಿರಿಯನ್ಸ್ ಮೇಲೆ
ಫ್ರೆಂಡ್ಸ್ ವರ್ ಹಾ ಆರ್ಡರ್ ಮಾಡ್ತ ಸರ್ಕಾರ ಇಲ್ಲಂದ ತಕತಿರ್ಲಿಲ್ಲ ಇಾಂದ ದುಡ್ಡು ಕೊಡಿ ಹೆಂಗ ಹಿಂಗೆ ಅಂತ ಮಾಡ್ತ ಮಾಡ್ಬಿಡರು
ಹ್ಮ್ ಹ್ಮ್ ಹ್ಮ್
ತಕ್ಕ ಬಿಡರೋ ಆತರ ಇನ್ನೂ ಇಲ್ದೇ ಇರೋದಕ್ಕೆ ನಮ್ಗೆ ಅವಕಾಶ ಸಿಕ್ತು
ಹ್ಮ ಸರಿ ಸರಿ
ಕೆಲ್ಸ ಸೂಪರ್ ಆಗಿದೆ
ಹಾ ಮಾಡಿ ಮಾಡಿ ಇನ್ನು ಅಂದ್ರೆ ಉದ್ಯೋಗ ಬೇಕು ಲ್ಲ
ಬೇಕಲ್ಲ ಹಾ ಎಷ್ಟೋ ಜನಕ ಉದ್ದೇಗನೇ ಇಲ್ಲ ಪಪ ಎಷ್ಟು ಜನ ಮನ್ಲೇ ಇದ್ದಾರೆ ಎಷ್ಟು ಜನ ಹುಡುಕ್ತಾವ್ರೆ ಹ್ಮ್ ಹ್ಮ್ ಎಮ್ ಎ ಮಾಡಿದ್ದು ಮಾನಸಂಗ ಯಾವ್ದ್ ತಗೊಂಡಿದ್ರಿ ಎಮ್ ಎ
ಹ್ಮ್ ಹ್ಮ್ ಹ್ಮ್ ಹೌದು
ಎಂಬೆ
ಬ್ರೆನ್ ಮಕ್ಕರೆಲಾ
ಮೇಡ
ಕನ್ನಡ ಕೆ ಜಿ
ಕನ್ನಡ ಹ ನಾನು ಎಮ ಎ ಸೋಶಿಯಾಲಜಿ ತ ಕ ಸೋಸ್ಯಾಲಜಿ. ಕೇ ಎಸ್ ಓ ಯು ತೊಗೊಂಡೆ ಕಂಡೆ ನಗರ.
ಜ ನಂದು ಕೆ ಎಕನಾಮಿಕ್ಸ್ ಜೋಗ್ರಫಿ.
ಹಾ ಹಾ.
ಉರುಗ. ಕೆ ಜಿ ಅಂದ್ರೆ ಅದು ಮೇಜರ ಆಗಿ ಕನ್ನಡ ನಂದು ಎಮಇನ್ ಕನ್ನಡ ಹ್ಮ ಹ ಸೋಷಿಯಲಜಿ ಆಗಿರೋದ್ರಿಂದ ನೀವು ಇದು ಹ ಹ.
ಹ್ಮ ಇದಕ್ಕೆ ನಮ್ಗೆ ಇದ್ ಬೇಕಾಗಿತ್ತು ಅಾವೋ ರೀಸೆಂಟ್ಗ ತಗೊಂಡಿದ್ದೆ ನು ಎಮ್ಮೆ ಬಿ ಎ ಮಾಡಿದ್ದು ಎಮ್ಮೆ ನಮ ವರ್ಕ್ಕೆ ತುಂಬಾ ಅವಶ್ಯಕತೆ ಇತ್ತು ಕೋಆರ್ಡಿನೇಟರ್ ಪೋಸ್ಟ್ಗೆ ಅದಕ್ಕೆ ಮತ್ತೆ ರೋಣ ಅಂತ ಹೇಳಿ ರೀಸೆಂಟ್ ಮುಗಿಸತೆ. ಹೆಮ್ಮೆ ಕೆ ಎಸ್ ಒಯಲೆ ತಕೊಂಡು ಮುಗಿಸ್ಕೊಂಡೆ ನನು ರೆಗ್ಯುಲರ್ ಅಲ್ಲ ರೆಗ್ಯುಲರ್ ಹೋಗಿಲ್ಲ ಹೋಗಿಲ್ಲ ಹೆಮ್ಮೆಗೆ ಬಿ ಎಲ್ಲ ಸೇರ್ಕೊಂಡೆ ಎಏ ವರ್ಷ ಮಾಡ್ದ ಫಸ್ಟ್ ಒಂದ್ ವರ್ಷ ಆದ್ಮೇಲೆ ಮತ್ತೆ ಇದು ಎಮ್ ಎಸ್ ಸೊಶಾಲಜಿ ಅಥವಾ ಎಂ ಎಸ್ ಡಬ್ಲ್ಯೂ ಬೇಕು ಅಂತ ಕೇಳ್ತಾ ಇದ್ರು. ಕೇಳ್ತಲ್ಲ ಅವನು. ಹಲೋ. ಹಲೋ. ಹಲೋ ಹಲೋ. ಹ್ಮ ಹಲೋ. ಕೇಳ್ತಾಯ್ತಾ.